ಹಲೋ
ಹಲೋ
ಹೇಳಿರಿ.
ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ.
ಹೌದನ್ರರಿ.
ಹ್ಮ್ ರಿ ಮುಂಜಾನಳೆಯಿಂದ ನಿಮಗ್ ಫೋನ್ ಮಾಡ್ದಾಗ ಹಿಂಗೆ ಬಂದಿತ್ರಿ ಅದಕ್ ಅಂದ್ ರೀ.
ಹಂಗೆ ಬರ್ತವು ರೀ ಅವು.
ಯಾಕ್ರೀ ನಿಮ್ ಊರಾಗ ನೆಟ್ವರ್ಕ್ ಇಲ್ಲೇನ.
ನಮೂರಗ ನೆಟ್ವರ್ಕ್ ಇಲ್ರಿ.
ವಿಚಿತ್ರ ಮಂದಿ ವಿಚಿತ್ರ ಊರ.
ಹ್ಮ್ ರೀ ವಿಚಿತ್ರ ಊರ ಹ್ಮ್ ವಿಚಿತ್ರ ಊರು.
ಮಕ್ಕೊಂಡೆ ಏನ ನಿದ್ದಿಗಣಗ ಮಾತಾಡ್ದಂಗ ಮಾತಾಡಕತಲ್ಲಾ ಯಾಕ.
ಹ ಇಲ್ರಿ.
ಊಟ ಭಾಳ ಮಾಡಿ ಏನ್.
ಹ್ಮ್
ಹ್ಮ್ ಏನ್ ಊಟ ಮಾಡಿದ ಅಷ್ಟ್ ಪರಿ.
ಎಂದ್ರೆ.
ಅಷ್ಟು ಪರಿ ಏನ್ ಊಟ ತಿಂದ್ಯಪ್ಪ ಅಂದೆ.
ಅನ್ನಾ ಸಾಂಬಾರ್ ಒಂದಿಸ್.
ಹ್ಮ್.... ಆಗಳೆ ಏನೋ ಹೇಳಾಕತ್ತಿದ್ದಿ.
ಏನರೀ.
ಅದು ನೆಟ್ವರ್ಕ್ ಅಭಾವದಿಂದ ಏನು ಕೇಳಿಸ್ತಿಲ್ಲ.
ಹ ಅದ ರೀ ಈಗ ನಮ್ ಸಾಲೆಗೆ ಅಂದ ಒಳಗತ್ತದ.
ಹೇಳ ಅದು ತಾಂತ್ರಿಕ ದೋಷದಿಂದ ನಡವರ್ಕೆ ಕಟ್ಟಾಯ್ತ್ ಫೋನು.
ಹೌದನ್ರಿ.
ಹ್ಮ್
ಏನಲ್ರಿ ಅದೇ ನಾವು. ಉರಗಿದ್ದ ನ .
ಶಾಲಿನೇ ನಮ್ದು ನಾನೇ ಮುಂದ ಓ್ತದ್ದೆ.
ಹ ಹಂಗೇನಲ್ರರಿ.
ಹಾ ಹಂಗೆ ಹಂಗೆ ಹಾನ ಹಾಕ್ತಿದ್ದೀನಿ.
ನೋಡ್ರಿ ಸಾಲಿ ನಂದಿದ್ದ್ರ ಸ್ವಲ್ಪ. ಟೈಪ್ ಮನುಷ್ಯಿಗೆ ಇರ್ತದ ನಮ ದೊಡ ಒಂದ ದಿವಸನ ಒಂಡಸ್. ಸ್ವಲ್ಪ ಒಂದ ಟೈಪ್ ಇದ ಇರ್ತದ. ಲ್ ದೇಾಗ ಇದಿದ್ದೆವು ಕರೆ ಆದ್ರ ಪ್ರೇಯಾರ ಬಂದಾಗ ಪೂರ ಎಲ್ರಗಿಂತ ಎಿಂದೆ ಓದ್ತಿದ್ದೆ ಕರನ. ನಾ್ ದೊಡ್ಡ ಕಾಣಾರ್ದಂಗ ಹೋಗಿ ಇನ್ನಂದ ಇರ್ತಿದೆ.
ಹ್ಮ್
ಆದ್ರ ನ ದೊಡವ್ ಮಾಡಕ್ ನ ಮವಿಿ ಬಿಲ್ಲೇಏ ಎಲ್ಲಿ ಅ ನ ಮಬಿ ಹತ್ತಕ್ಕರಿ ಎಲ್ಲರಿಗೂ ಕಳ್ಬ ಬಿಡವರು. ಕಲ್ಲ ಅದ ನೋಡ್ರಿ ಅತ್ತ ತಕರ ನನ್ ಕಡೆ ತೋರ್ಸಿ ಬಿಡಾರ ಎಲ್ರ ಕಡೆ ತೋರ್ಸ್ತರ್ ಕೈ.
ಹ್ಮ್
ಬಾರೋ ಅಭಿ ನೀನು ಕೊಡ ಅಲ್ಲಿ ಹೋಗಿ ನಿಂತ್ರ ಹೆಂಗತ್ ನಾ ದೊಡ್ಡ ಕರೆವ ಎಲ್ಲಿ. ಅಲ್ಲೇ ಹೋಗಿ ನಿಂತರು ಅವತ್ತು ಕಾಲೇಜ್ದಾಗ ಶಾಲಿಗೆ ಹೋದ್ರರು ನಾವು ಕೊಡಲೇಬೇಕು.
ಹ್ಮ್ ಹ್ಮ್
ಹವಿಗೆ ಮಿಡಲ್ಲಿ ಕರ್ತಿಡ್ಲು ಹೋಗಿ ಮಿಡಲ್ಲಿಂದ ಇರ್ತಿದೆ. ಕ್ಲಾಸ್ ವಿಶ್ರಾಮ್ ಕ್ಲಾಸ್ ಸಾವಧಾನ್ ಕೊಡದಾಗನ ಹ. ಇಂದಿನ ನುಡಿಮುತ್ತು ಇಂದಿನ ಏನೇನ ಏಳುಸ್ತಿದ್ದೆವು.
ಹ್ಮ್ ಹೇಳು ಒಂದೆಡು ಏನು ಏನ್ ಹೇಳಿಸಿದ್ದಿ ನುಡಿಮುತ್ತಗಳು.
ಏನ ಅವರು ಬಂದು ಓದ್ತಿದ್ರ ಕಾಪಿ ಬರ್ದಿ ಇರ್ತಿದ್ರ ಅದು. ನಾ ಹನ್ ನೋಡಿ ಮು. ಮುತ್ತನ ಅವ್ರು ಯಾರದು ಉಪಾಯ ಅವ್ರು ಬಂದ ಹೇಳ್ತಿದ್ರು ಹೇಳ್ತಿದ್ರು ಮತ್ತೆ ನೆಕ್ಸ್ಟ್. ಹಿಂದಿನ ನುಡಿಮತ್ತು ಮುಕ್ತಾಯ. ನಾಡಿನ ನುಡಿಮುತ್ತ ಮುಂದುವರೆಸುವರು. ಅವರ ಹೆಸರು ಹೇಳಬೇಕು.
ಹಾ ಹಾ ನೀ ಹೇಳಿ.
ಹ್ಮ ನಾನ ಹೇಳೇನ್.
ಏನ್ ಹೇಳಿದ್ದೀನೆನ್ಪಿಿಲ್ಲಾ.
ಅಲ್ಲ ನೆನಪಿರಬೇಕಲ್ಲ ಏನೆ ಏನೇಏ ಹೇಳಿದೆ ನಮಗೆನ್ ಗೊತ್ತು.
ಹ್ಮ್ ಹ್ಮ್ ಸುಮ್ನೆ ಆದ್ನೇ ಮಾಡುದೇ ನಾವು ಉಳ್ದರೆಲ್ಲಾ ಪಾಲಸ್ಬೇಕ ಅದನ.
ಆಾ
ನೀ ಸುಮ್ಮ್ ಆಜ್ಞೆ ಮಾಡ್ತಿದ್ದಿ ಉಳ್ದೋರೆಲ್ಲ ಪಾಲಿಸ್ಬೇಕೇನುೋ ಅಂದೆ. ಹ್ಮ್ ಮತ್ತೇನು ಸಮಾಚಾರ.
ಏನಲ್ಲಿ ಹೇಳ್ಬೇಕ್ರ ನೀವೆ.
ಮತ್ತೆ ನ್ ಕಿತಾಪತಿ ಮಾಡಿದ್ದೇನ್.
ಕಿತಪತಿ ಅಂತ ರಗಡ ಹೇಬಡ್ರಿ ಅದು ನೆಸ್ಟ್ ಇದ ರಗ.
ಹ್ಮ್ ಹ್ಮ್
ಹ್ಮ್ ಮತ್ತ ಹಾ ಶನಿವಾರ ಕೊಂಬಂಡ್ರಲ್ ನಾನೇ ಮಾಡಿಸಸ್ತಿದೆ.
ಹ್ಮ್
ಆ ್ರಲ್ ನನನ್ ಬಿಟ್ಟ ಮತ್ತ ಯಾರಿಗ ಬದಿಲ್ಲ ಅಂತ ್ರಿಲ್ ಇದ್ ನನ್ ಬಲ್ಲಿ. ಇಡೀ ಸಾಲಿಗೆಲ್ಲ ನಾ ಹೇಳ. ಹ ಕುಣಿಸ್ತಿದೆೆ ನಿನ್ಗ್ ಏನ್ ಮನಾಸಿಗೆ ಬರ್ತದದು ಮಾಡ್ಸಂದಿಲ್ಲ ನಮ್ಮ ದೊಡ್ಡವ. ಓಕೆ ಹೆಂಗ ಬೇಕು ಹಂಗ ಕುಣಿಸುತಾಡ್ತಿದ್ದೆ.
ಅದಕ್ ಡ್ರಿಲ್ ಅಂತಾರೇನು.
ನಾವ ಏನೋ ಮಾಡ್ತಿ ಅಂದ್ರ ನಮ್ರ ನಮ್ಮ ಶಾಲೆ ಒಳಗು ಮಾಡಿಸತಿದ್ರು.
ನೀ ಮಾಡ್ಸ್
ಹಾ ಹೌ ಹಾ.
ನೀ ಮಾಡಸ್ತ್ರರೇ
ನಾ ಇಲ್ಲ ಬ್ಯಾರೆದವ್ರು ನಮ್ಮ.
ನಿನ್ ಮೈ ನಿನ್ ಮೈ ಅಲ್ರರಿ.
ಹ ಸಾಕು ಮುಂದಿನ ಏನ ಮಾತಾಡ್ಬ್ಯಾಡ ಈಗ ಮಾತಾಡೋದು ಮಾತಾಡ ಅಷ್ಟೇ ಹಂಗೆಲ್ಲ ಮಾತಾಡ್ಬಾರ್ದು.
ಅದೇರೀ.
ಆ ನೆಟ್ವರ್ಕ್ ಒಂದು ಅಲ್ಲಿ ಒಂದ್ ಸ್ವಲ್ಪ ಏನು ತಾಂತ್ರಿಕ ದೋಷ ಐತ್ ನಿಮ ಹಾಸ್ಟೆಲ್ನಯಾಗ. ಹ ಸೀದಾ ಮಾತಾಡಿಲ್ಲಿ ಅದು ಬ್ರೇಕ್ ಆಗತ್ತತಿ ನಿನ್ ವಾಯ್ಸ್.
ಹೌದೇನ್ರೀ.
ಹ್ಮ್
ಹೇಳಿ.
ಮತ್ತೇನೇನ್ ಸಮಾಚಾರ ನೀ ಊರಿಗ ಅದು ಹೋಗಿಲ್ಲೇನು.
ಹೋಗಬೇಕ್ರಿ ಇಲ್ಲಿ ಇದು ಮುಗಿದಿಲ್ಲ.
ಹಾ ಹಾ ಎಷ್ಟ್ ದಿನ ಹೋತಿ.
ಹ್ಮ್ ಕಾಲೇಜುದಾಗ ಎಷ್ಟ್ ದಿನ ಕೊಡ್ತಾರ ಎಷ್ಟ ದಿನ ಹೋಗೋದು.
ನೀ ಮತ್ ಎಕ್ಸ್ಟ್ರಾ ತಗೊಳ್ಳೋದಿಲೇನು.
ಊರಿಗ ಹೋದ ಮೇಲೆ ಡಿಪೆಂಡ್ ರೀ ಅದು.
ಹ್ಮ್ ಹ್ಮ್
ಅವರ ನಮ್ಮ ಮಜೇಶ್ ಇಲ್ಲ ಈಸಲ. ಪಕ್ಕ ಒಂದ ವಾರ ವಾರ ಹದನೈ ದಿನ ಎಷ್ಟಾನೇ ಹೋಗುತ್ತೆ.
ಹ್ಮ್
ಹ್ಮ
ಆಯ್ತಲ್ಲ ಮನೆಯಾಗ ಇದ್ದು ಬಾ. ನಿಮ್ಮಮ್ಮಿ ಚಂದಾಗಿ ಅಡ್ಗೆ ಮಾಡಿಕೊಡ್ತಾರ ಊಟ ಮಾಡಿ.
ಅದ ಇದ್ದಿದೆ ಬಿಡ್ರಿ.
ಅದೇ ಇದ್ದಿದ್ದೆ ಮತ್ತೆನ್ ಎಲ್ಲರು ಹೇಳ್ತಾರೆ ಇನ್ನ ಎಲ್ಲರೂ ಇದ್ದಿದ್ದೆ ಹೇಳ್ತಾರ.
ಹಾ
ನಮ್ಗು ಏನರಾ ತಿನ್ನೋಕೆ ತಗೊಂಬಾ.
ಏನ್ ತರ್ಬೇಕು.
ಚೋಡ.
ಹ್ಮ್ ಮತ್ತ.
ಚೋಡಾ ಜಾಮುನ್.
ಹಾ
ಅಷ್ಟೇ
ಅಷ್ಟೇ ಸಾಕ್ರಿ.
ಹ ಸಾಕು ಮತ್ ತಂದೆ ಇಲ್ಲಿ ತಿಂದ್ ಬಿಟ್ವಿ ಖಾಲಿ ಆಗ್ಬಿಟ್ಟು ಅಂತೇಳ ನೆಪ ಎಲ್ಲಾ ಹೇಳ್ಬಾರ್ದು.
ಹೌದೇನ್ರಿ.
ಹಾ
ನಾವ ನಂಗ್ ಬೇಕಾದ್ಲಿ ಅ ಅಲ್ರರಿ ಹಂಗ ಆಗಿದಕ್ಕೆ ಇತ್ತಿ
ಬೇಕಂತಾನ ಹೇಳಲ್ಲ ಬಿಡು ನೀ ಅಲ್ಲಿಂದ ಬರಗೆ ಹೇಳ್ಬಿಡು ನಾವ್ತ್ತೆ ಬಂದ್ ಇಸ್ಕೊಂಡ್ಬಿಡ್ತೀನಿ ಇಲ್ಲಾಂದ್ರೆ ತಂದ್ ಕೊಟ್ ಬಿಡು
ಹ
ಪುಣ್ಯಬರ್ತದ
ಪುಣ್ಯ ಸಿಕ್ಕರ ಏನ್ ಸಿಗತ್ ರಿ
ಪುಣ್ಯ ಸಿಕ್ಕ್ರ ಏನ್ ಸಿಕ್ತದಂದ್ರ ಅಂತಾರಲ್ಲಿ ಹಿಂಗ ಏನರ ಚಲೋ ಕೆಲಸ ಮಾಡಿದ್ರೆ ಪುಣ್ಯ ಬರ್ಲಿ ಪುಣ್ಯ ಬರ್ತದ ಅಂತಂಗೆ ನಾನು ಅಂದೇ
ಪುಣ್ಯ ಬಂದ್ರಿ ಏನ ಆದರಿ
ಏನ್ ಆತದ ಚುಲೋ ಆಗ್ತದ
ಏನ್ ಚಲೋ ಆದ
ನಾವ ಒಬ್ರಗ್ ಏನಾರ ಸಹಾಯ ಮಾಡಿದ್ವಿ ಅಂದ್ರ ಇನ್ನೊಬ್ರು ನಮಗ್ ಸಹಾಯ ಮಾಡ್ತಾರ ಅದೇ ಪುಣ್ಯಾ ಅಂದ್ರ
ಹ್ಮ್ ಹ್ಮ್
ಹ್ಮ್ ಹಂಗಂತ ಹೇಳಿ ಅಂತ ಮನೋಭಾವನೆ ಇಟ್ಕೊಂಡ್ ಮಾಡ್ಬಾರ್ದು ನಮ್ ಮನ್ಸಿಂದ ಮಾಡ್ಬೇಕು
ಬಂದ
ಹ್ಮ್ ಹ್ಮ್ ಇದೆಲ್ಲಾ ನೀ ಏನ್ ಹೇಳ್ತೇವ ನನ್ಗೆಲ್ಲ ಗೊತ್ತತ್ತವ ಅಂತಂದೇನ ಏನಾರ ಅಂಕು
ಅಷ್ಟೇ ರೀ
ಅಷ್ಟೇ ಹೇಳ್ಬೇಕು ಅನ್ಸಿದ ಹೇಳ್ಬಿಡ್ಬೇಕ ಅಷ್ಟೇ
ಹೇಳ್ಬೇಕು ಅನಿಸ್ತು ಹೇಳಿವವಿಾರ
ಏನ
ಹೇಳ್ಬೇಕಂದಸಿದಿದ್ದೇ ಹೇಳಿರಲ್ ತೋ್ರ ಅಂದೆ
ಹ್ಮ್ ಮತ್ ಹಂಗೆ ನಾವು ಹೇಳ್ಬಿಡ್ತೀವಿ ಏನ್ ಅನ್ನಸ್ದ ಮುಂದ
ಹೌದನ್ರೀ
ಹೌದ್ರಿ
ಮತ್ತೇನ್ರೀ ಸಮ
ಮತ್ತೇನ್ರಿ ಖಾಲಿಗ್ ಏನೇನೋ ಆಗಿತ್ತ ಅಂದ್ರ ಅಲ್ಲಿ ಆರಾಮ ಆಗೇತಿಲ್ರರಿ
ಹಾ ಹಾಗೇತ್ರಿ
ಹ್ಮ್
ಏಲ್ಲ ಆರಾಮಲ್ಲ
ಎಲ್ಲಾ ಆರಾಮ್
ಆರಾಮ ಇದ್ದರ ನಾವು ಆರಾಮ ಇರ್ತೆವರಿ
ಒಳ್ಳೆಯದಾಗಲಿ ಅಲ್ಲಿ ಮಳಿ ಬರಕತದ ಏನ
ಏ ಇಲ್ ರಣ ಬಿಸಲದ್ರೀ ರ ರಣ ರಣ ಬಿಸಲದ
ಹ್ಮ್ ಹ್ಮ್
ಅಲ್ಲೇ ಐತಿ ಏನ್ರಿ
ಇಲ್ಲ ಇಲ್ಲಿನ ಬಿಸಿಲ ಐತಿ ನಿನ್ನೆ ತಂಪಿತ್ತ ಇವತ್ ಬಿಸಲ ಐತ್ ಬಾಳ
ಹ್ಮ್ ಹ್ಮ್
ಹ್ಮ್ ಹ್ಮ್ ಬರಿ ಹ್ಮ್ ಹ್ಮ್ ಆ ಹಾ ಇಷ್ಟೇ ಕಲ್ತಿ ಏನ್ ಮಾತ
ಅಲ್ರರಿ ಮತ್ತತ್ ಕೇಳಕತ್ತರಿ ಅಲ್ರಿ ನೀವ್ ಹೇಳಿ ನಾವ್ ಕೇಕತ್ತರಿ ಅ ಅಂತ ಹು ಅಂತಿರ್ ಅಷ್ಟೇ.
ಅಷ್ಟೇ ಅಷ್ಟೇ.
ಹ ರೀ ಈಗ ಮತ್ತ್
ಚಲೋ ಏನ್ ಬ್ಯಾಡ ಮಾತಾಡೋದೇ ಚಂದ ಮಾತಾಡದ್ರ ಸಾಕು ಹಾ ಹೂ ಅಂತಂದ ಅಂದ್ರ ನೀನ್ ಮಾತಾಡತ್ ಹೇಳ್ದೆ.
ಹ ರೀ ಹೌದೇನ್ರಿ ಅದೇ ಚಲೋ ಮಾತಾಡ್ತನಿ ನೋಡ್ರಿ ಅಂತ್ ಅಂದೆ.
ಮತ್ತ ಚೊಲೋ ಮಾತಾಡಿದ್ರೆ ಚೊಲೋನ ಇಲ್ಲ ಏನ್ರ ಏನ್ರ ಮಾತಾಡ ಬದ್ಲಿ ಬಾಯಿ ತಪ್ಪಿ
ಚಲೋ ಮಾತಾಡ ಬರೇ.
ಕೆಲ್ಸಕ್ ಬರ್ಲಾರ್ದು ಮಾತಾಡೋ ಬದ್ಲಿ ಏನು ಬ್ಯಾಡ್ ಬಿಡಪ್ಪಾ ಕೆಲ್ಸಕ್ ಬರ್ಲಾರ್ದು ಮಾತಾಡೋ ಬದ್ಲಿ ಮಾತಾಡ್ಲಾರ್ದ ಸುಮ್ನೆ ಇರುದು ಚಲೋ. ಮತ್ತ್ ನೀವ್ ಒಂದ ಏನರ ನ್ನು ನಾವೊಂದ ಏನಾರ ಅನ್ನು ಮಾತಾಡೋ ಬದ್ಲಿ ವಾದ ಆತಾವ ಆ ವಾದದಿಂದ ಜಗಳ ಆತಾವ. ಜಗಳದಿಂದ ಮನಸ್ತಾಪಗಳಾಗ್ತಾವ ಅವೆಲ್ಲ ಎದಕ್ಬೇಕ್.
ಹೌದ್ ಏನ್ರಿ.
ಹ್ಮು ಅದಿಕ್ಕೆ. ಆರಾಮ್ ಇರೋದ್ ನಾಲ್ಕ್ ದಿವ್ಸ ಚೆನ್ನಾಗಿದ್ದು ಹೋಗ್ಬೇಕ ಅಷ್ಟೇ.
ಹೌದ್ ಅನ್ರಿ.
ಹೌದ್ರಿ
ಮತ್ತೇನ್ರಿ ಸಮಾಚಾರ.
ಮತ್ರಿ ಮತ್ತೇನ್ ಇಲ್ರಿ ನಾವ್ ಮಾತಾಡಕತ್ತಿವಲ್ಲ ಅವರ್ ಮುಂದ್ ಇದ್ದೋರು ಬರೇ. ಹೌದೇನ್ರಿ ಇಲ್ಲೇನ್ರಿ ಹಂಗ್ರೀ ಹಿಂಗ್ರೀ ಮತ್ತೇನ್ ಸಮಾಚಾರ ಇಷ್ಟೇ ಮಾ ಮಾತ್ ಬಿಟ್ಟ ಬ್ಯಾರೆ ಮಾತ್ ಬರ್ಲ ಆಗ್ಯಾವ್ರಿ ಯಾಕೋ.
ಮನುಷ್ಯರ್ ಫುಲ್ ವೀಕ್ನೆಸ್ ಆರಾಮ ಇರದಂಗ್ ಆಗ್ಯದ.
ಮಾಡ್ತಾರೆ ಅಲ್ಲಿ ಮಾಡ್ಬರ್ದ ದಿಮಾಕಗಳೆಲ್ಲಾ ಬಿದ್ದ್ ಬಿಡ್ತಾರ ಹಂಗ ಆಗ್ತದ ಅದ್.
ಅವರ್ ಯಾರೆ ಏನ್ ಬೇಕಾತ್ಲೆ ಏನ್ ಬಿಳಲ್ಲ್ ಅಳ್.
ಬೇಕತ್ತ ಏನ್ ಬಿಳಲ್ಲ ಬಿಡು ಅದು ಸಮಯ ಏನ್ ಮಾಡಾಕ್ ಆಗಲ್ಲ.
ಹೌದಾ
ದೊಡ್ಡವ್ರ ಮಾತ್ ಕೇಳಲ್ರಿ ಇವ್ರು ಮನೆಗ್ ಹೇಳಿರ್ತಾರಲ್ಲ ಕೇಳಲ್ಲ.
ಹ ಮನ್ಯಾವರಿಗೆ ಏನ್ ಗೊತ್ತಿರ್ತದ ಇಲ್ಲಿದು ಪರಿಸ್ಥಿತಿ.
ಆಯ್ತ್ ಬಿಡು ಏನೋ ಒಂದ ಮತ್ತ್ ಹಚ್ತೀನಂತ ನಾ ನಿನಗ್.
ಆಯ್ತ್ ಹರೀ ಹೇ ಇದು ಒಂದ್ ಎರಡ್ ನಿಮಿಷ ಇರ್ ಲಾಕ್ ತಗಸ್ತಿನಿ ಲಾಕ್ ಬಿದ್ದದ.